ಹಲೋ
ಹ್ಮ
ಹಲ್ೀ
ಹ್ಮ್್ಮ
ಊಡ್ರಿ
ಊಟಗತ ನಿಮ್ದ
ನಮ್ದ ಊಟದನ ಏನ್ ಮಾಡತ್ತರಿ
ರೆಸ್ಟ್ ಮಾಡ ಹತಿದ್ದೆವು
ಇಲ್ಲ ರಷ್ಟ ಪೂಲ್ ಎಲ್ಲಾ ಊಟ ಆದಬಳಕ್ ರಸ್ ಬೇಕೇನ್ರೀ
ಸಮಾನತ ಸ
ಒಂದ್ ತಾಸ ಸುಮ್ ಅಡ್ ಅಡ್ ವಾಕ್ಯ ಮಾಡತ್ರಿ ಮುಕೋತ್್ರಿ ನೀವು
ಬಸಲ್ಲ ಯಂಗ ಮಾಡ
ಬಸ್ಲಾವ್ ನೀವ್ ಮುಂಜಾನ ಬಗ್ಗೆದ್ದ ಏನ್ ಮಾಡ್ತೀರಿ ಬೆಳಿಗ್ಗೆ ಅದು ವಾರ್ಮಪ್ ವಾರ್ನಿಂಗ್ ಇದು
ಬೆಳಿಗ್ಗೆ ಆರು ಗಂಟೆಗೆ ಹೇಳ್ತೇವ್ರೀ
ಆರ್ ಗಂಟೆ ಅಿಂದ ರನ್ನಿಂಗ್ ಹೋಗತರೇನ್ರರಿ
ಆರು ಗಂಟೆೆಗೆ ಅ್ದ ಮುಂಜಾಗೆ ರನ್ನಿಂಗ್ ವಾಕಿಂಗ್ ಮಾಡ್ಬ್ರಿ ಅಂದ್ರೆ ಮನುಷ್ಯನ್ ಹೆಲ್ದಿ ಇತ್ತಲ್
ಮನುಷ್ಯ ಹೆಲ್ದಿ ಇರ್ಲ ಕಾರಣನೇ ಇದು ಮೊದಲ್ ರನ್ನಿಂಗ್ ಬೇಕ
ಹ್ಮ್ ಮೊದಲ್ ರನ್ನಿಂಗ ಮತ್ತೆ ಎಲ್
ಹಾ ರನ್ನಿಂಗ್ ಬೇಕಲ್ರರಿ ಅಂದ್ರೆ ನೀವು ಮೊದಲ್ ಇಲ್ಲಿ ಸ್ಕೂಲ್ ಒಲ್ಲಿ ಕಾಲೇಜ್ ಒಳಗೆ ಸ್ಪೋರ್ಟ್ಸ್ ಒ ಕೂಡರು
ಕೊಡಿಯರಿ
ಹಾವ ಇದ್ರೊಳ ಫಸ್ಟ್ ಇದೀರಿ ನೀವು ರನ್ನಿಂಗ್ ಒಳಗ ಇದದಿರಿ ಇನ್ನ ಎದರಾಗ್ರರಿ ಪಫಸ್ಟ್
ವಾಲಿಬಲ್ಾ
ರನ್ನಿಂಗ ಗಿಲ ಏನ್ರೀ
ರಿಂಗ ಮ ಬಳ ಪ್ರಕ್ಟಿಸ ಮಾಡ
ಹೌದ್ರಿ ರನ್ನಿಂಗ್ ಏನ್ರೀ ಎಲ್ಲಾ ಎಂತಂತ ಆರ್ಮಿದವ್ರ ಒಂದೊಂದ್ ಸೆಕೆಂಡ್ ಒಂದೊಂದ್ ನಿಮ್ ಷ ಒಳಗಡ್ಲಿ ಒಳ್ ಬಿಿಟ್ಟಾರಿಂದ
ಒಂದೊಂದುಷಖ ನೋ ಹಕ್ಕ
ಒಂದ್ ವರ್ಷ ಒಂದ್ ವರ್ಷ ಇಂಚ್ ಮತ್ ಪರಕ್ ಹಾಯಟ್ ಆಗ್ಲಿ ಮತ್ತತ್ ರನ್ನಿಂಗ್ ಬರ ಒಂದೊಂದ್ ಪರಗ್ನಾಗ ಕಡಿಮೆೈತ್ ನೋಡ ಮಸ ಅದು ಆ ಏನ್ ಮಾಡಬ ಅವರು ಹುಡ್ಗೂರು ಬಾ ಪ್ರಯತ್ನ ಪಟ್ಟಿರ್ತಾರ ಅವರು ಹಾಗಲ್ಲ ರಾತ್ರಿ ನಿದ್ದಿರಂಗಲ ಬಿಡಂಗಲ್ಲ
ಪ್ರಯತ್ನಕ್ಕೆ ಫಲಾಾಸೆ ಹಂಗಿಲ್ಲ
ಹ ಸಿಗ ನನ್್ರ ಅದಲ್ಲ ಅವ್ರ ಪ್ರಯತ್ನ ಸಿಕ್ಕ್ರ ಅವ್ರ ಮ ಪ್ರ ಫಲ ಸಿಕ್ಕ್ರ ಮತ್ ಅವ ಹುರ ಬಿರ್ತೇತ್ರಿ ಮನುಷಿ
ಊರು ಕರ್ತದರ್ಕ್ರ ಏನ್ ಮನುಷ್ಯ ಪ್ರಯತ್ನ ಮಾಡಿ ಫಲಾ ಸಿಗ್ಬೇಕ್ರಿ
ಹೌದೌದು ಅದೇ ಒಂದು ಇದು ಒಂದು ಈ ಒಂದ ಶಾಲಾ ಈಗ ಈ ನೋಡ್ರಿ ಈಗ ಶಾಲೆ ಅನ್ನ ಒಂದು ಬಿಸ್ನೆಸ್ ಆಗ್ಬಿಡತ್್ರಿ ಈಗ ಸಾಲಿ ಕಟ್ಟಿಸ್ತಾರ ಅದೊ್ ದಡ ಎಲ್ಲಾ ಇದಾಗ್ಬ ಬಿಟ್ರಿ ಈಗ ಆಗ
ಹೌದು ಆಗತ ಶಲ್
ಈಗ ಈಶ್ವರ್ಗ ಆಗ್ಲಿ ಹ ಎಲ್ಲ ಎಲ್ಲಾ ಬಿಸ್ನೆಸ್ ರೀ ಅವ ಕಟ್ಸಿದ ಅವರು ಹೆಡ ಮಾಸ್ತರ್ಗೆ ಹೌದು ಈಗ ಕಡಸಿದ ಹೆಡ ಮಾಾಸ್ತರ್ಗ ಏನ ಬರಲ್ರಿ ಅಲ್ಲಿ ಅನಾಕ್ಷರಸ್ತಿ ಇರ್ತಾರೆ ಕರೆ ಇ ಮೊದಲ ವಮ ಕ ನಡ ಬಿಸ್ಿನನೆಸ್ಂದ ಮಾಡತಿಿರ್ತಾನ
ಈಗ ಒಂದ್ ಹುಡುಗುನಿಂದ ಒಂದ್ ಐವತ್ತು ಅರವತ್ ಸಾವಿ ರೂಪಾಯಿ ಪ ತತ್್ರಿ ಐವತ್ತು ಸಾವಿರದ ಅಂದ ಇಪ್ಪತ್ತು ಸಾವಿರ ಉಳಿಲ್ಲಲ್ರರಿ ಏನ್ೋಗಕ್ತಾನಕ್ಕೆ
ಹಂಗ ಅಂದ್ರ ಅವ ಒ್ಣೆ ತಟ್ಟೆಗೆ ಹಂಗಲಲ್ರ ಮತ್ತ ವನ್ಯಜ ಹಾ ಪೀಜಾ ಜಾಸ್ತಿ ಜಾಸ್ತಿ ಇರ್ತತ್ತಲ್ಲ ಮತ್ತೊನಿಗೆ
ಎಂತ ತನಾನತ
ಹಾ ಟೆಂತ್ ಮಾಡಟ ಅಷ್ಟೇ ಇರ್ತಂತ ತಿಳ್ಕೋ್ರಿಟಂತ್ ಂತಂದ್ರ ಒಂದೊಂದ್ ಒಂದೊಂದ್ ಕ್ಲಾಾಸಿಗೆ ಮೂವತ್ ಮೂವತ್ ಜನ ಅಂದ್ೂನು ಒಂದ್ ಕ್ಲಾಸ್್ದಾಗ ಆರಾಮ್ ಮೂರ ಮೂರ್ ಲಕ್ಷ ಹಿಡಿದ್ರುನು ಒಂದ್ ಬಿಸ್ನೆಸ್ ಒಂದು ಕೋಟ ತನ ಹೋಗ್ತಿದ ಬರ್ ಒಂದ್ ಎರಡು ಕೋಡಿ ತಮ್ಮ ಎರಡು ಕೋಟಿ ಒಳಗ ಅದ ಈಗ ಏನ ಹ ಯಾರು ಸರ್ಕಾರಿ ಸಾಲಿಗೆ ಯಾರು ಕಳ್ಸ ಕಳ್ಸ ಅಲ್ರಿ ಹುಡುಗುರಿಗೆ
ಇ್ನ್ ಸಗೇತಿ ನೋಡ್ರಿ ಶಾಲೆಮ್ಮಿ
ಅದ ಗೋರ್ಮೆಂಟ್ ಸಾಲಿಗೆ ಕಳ್ಸ್ಬೇಕ್ರೀ ಮಕ್ಳಿಗೆ ಪ್ರೈವೇಟ್ ಸಾಲಿಗೆ ಎಲ್ಲಾ ಬಂದ್ ಮಾಡ್ಬೇಕ್ರಿ ಈಗ
ನು ರಾಕೆ ತಾರ ಹತರಿ
ಮತ್ತ ಅದೇ ಅದೇ ಹಂಗಷ್ಟ್ರ್ಯಾಗ ಮಾಡ್ಬೇಕ್ರ ಹೋರಾಟ ಮಾಡ್ಬೇಕ ಹಾ ಗೋರ್ಮೆಂಟ್ ನೌಕರಿ ಬೇಕಂತಾರೀ ಪ್ರೈವೇಟ್ ಪ್ರೈವೇಟ್ ಸನ ಹಕ್ಯ್ರೀ ಇದ ಹೆಂಗ ಹಗ್ತದ್ರಿ ಇ ಪ್ರೈವೇಟ್ ದಾಗ ಕಲಿತಾರೆ ಮಕ್ಕಳ ಹಾ ಗೋರ್ಮೆಂಟ್ ಎಂಗಾನ ಬ ಬೇಕಂತ ನೌಕ್ರಿ ಪ್ರೈವೇಟ್ದಾಗ ಅಂದ್ರೆ ಬೇಕಂತ ಮತ್ದದು
ಈಗ ಗೋರ್ಮೆಂಟ್ ಅನ್ನಾನ ಹೌದ್ರೀ ಗೋರ್ಮೆಂಟ್ ಅನ್ನನ ತತ್ತಾರ
ಹಾ ಗೋರ್ಮೆಂಟ್ ಇದ್ದಾರ ಮತ್ತ ಅನ್ನ ಮತ್ತತ್ ಗೋರ್ಮೆಂಟ್ ಸಾಲ ಅಂದ್ರ ಒಳಂತಾರ ಅವ್ರ ಇ ಹೆಂಗಂತಿನ ಅಂತ ಈಗ ಎಲ್ಲ ಶಾಯಾಲಿ ಎಲ್ಲ ಕಡೆ ಹೌದ್ರಿ ಹಂಗ ಈಗ ಜಗತ್ಗಿನ ಮತ್ತ್ ನಮ್ ಕರ್ನಾಟಕ ಮತ್ ಈಗ ತೀರಾ ಇದಾಗೈತಿರಿ ಅಲ್ ಇದದು ಆಗ್ಬಿಡ್ೇರಿ ಪೂರಾ ಅಂದ್ರೆ ಕಡಿಮೆ ಐತ್ರಿ ಡೆವಲಪ್ಮೆಂಟ್ ಒಳ ಕಡಿಮೆ ಐತ್ರಿ ಕರ್ನಾಕಮ
ಎಲ್ಲಿವರು ಕಡಿಮೆಗಾರ ರೀ
ಮತ್ತ ಉತ್ತ ಕಗಡ ಮತ್ ಪುಲ್ ಕಡಿ ಎಲ್ಲಾ ಇಲ್ಲಿ ಇ ಇಲ್ರರಿ್ ಕಲಿಯಾ ಇಲ್ರಿ ಹುಡುಗರಿಗೆ ಅವನಿಗೆ ತೋರ್ಸೋಳಕ್ ಇ ಇಲ್
ಅವನು ರಾಕ್ ಬರ ರಾಕ್
ಹಾ ಹಾ ರೊಕ್ಕದ ನೋಡ್ತಾರೆ ಒಂಬೈಲ್ ರೊಕ್ಕದ ಅರ್ಥ ಹೋಯತಾರೆ ಅವನಿಗೆ ರಾಯ ಕ ಇರ್ಲಿಕ್ಕಾರ ಹುಡ್ಗನ್ ಹಿಂದ್ ಹೋಗ ಬಿರ್ತಾರ
ಸದ ಹತಲ್ಲಿ ರಾಗ ಕರಲ್ಲಿಿಕಂದರ ರರ್ಲಿಿಕ ಅವವನ್ನು ಮಾತ್ರ ಹ್ಮ್
ಇಲ್ರರಿ ಇವತ್ತು ನಾ ಹ ಕಾಲೇಜ್ ಕೂ್ದ ಬರಾಗ ಇಲ್ಲಿಪಲಕ್ಕ್ದ್ ಬಂದಾರ ನಾವ್ ಬರಾಗ
ಹಟ
ಅಲ್ಲಿ ಬೇನ್ಕ ಬೇನ್ ಕಾರ್ಸದಿದ್ರರು ಹೊಲ ಹೇಳದಾರಿ ಅವ್ರಿ ಹೊಲಾ ಮಳೆ ಆಗಿಲ್ರರಿ ದಪ್ಪ ತಪ್ಪಂಡಘಟನಿ ಮಾಡ್ದ್ಯಾಡ್ರಿ ಹರ್ಗದ್ ಆಗಲ್ಲತನ್ೀ
ಹಾ
ಇಲ್ರರಿ ಆಗಡ ಹೇಳೇವ್ರಿ ಆಗಡೆ ಎಲ್ಲಾ ತೋ್ ಹೋಗ್ಯವ್ರ ಎಲ್ಲಾರ ಮಂದಿವ ಹೊಲ ಅಂದರಿವರಿ
ಹೌದು
ನಿಮ್ ಮಜಿ ಹೊಲಾ ಅಂತ ತೋ್ರರಿ ನಮ್ ಹೊಲಾ ಗಡ್ಡಿ ಮಾಡ್ತಿಲ್ರರಿ ನಮ್ದು ಹೊಲ ಐತ್ರಿ ಮಂದಜಿ ಹೊಲ ಅಲ್ರಿ ಅಂದಬಿಡ್ದನ
ಗಟ್ನಿ ಬಾಳಕತ್ತಲ್ಲೆ
ಹಾ ಈಗ ಮದ್ುವೆ ಒಂತ ಆಗಿಲ್ಲಲ್ರರಿ ಈಗ ಈಗ ಮಳೆ ಆಗಲ್ರಿ ಹಾ ಮಳೆ ಆದ್ರ ಹರಗಕ್ ಬರ್ತಿದರದು ಹಾ ಮಳೆ್ರರು ಹಸಿ ಹೋಗಿದರಿ ಗ ಇ್ರರು ಅಲ್ಲ ಹಗ್ದಿದ್ದ ಈಗ ಹಾ ಹ ಭೂಮಿ ಬೆಳಂಗಲ್ರರಿ ಅದ್ಕ್ಕೆ ಬೆದ ಬಸಾಗ ಏನ್ ತಮ್ಮ ಹಿಂಗ್ಯಾಂಗ ಮಾಡ್ತರಿ ನಾವು ಬೋರ್ ಮಂದಕ್ಕೆ ಒಂತಾರೆ ಆಮೇಲೆ ಮತ್ ನಾವೇ ಕೆಟ್ಟವರಾಗಿ ಬಿಡ್ತವರಲ್ಲಾ ಅಷ್ಟೇ ಈಗ
ಹೌದ್ರೀ
ಈಗ ಮನ್ಷ್ಯರ್ ನಾವ್ ಹೆಂಗ್ ಮಾಡವ್ರರು ಕೆಟ್ಟವ್ ಆಗ್ಬೇಕು ಈ ಕಡ್ಜ ಒಳ್ಳೇದ ಮಾಡ್ತವ್ರರು ಕೆಟ್ಟದ್ ಆಗ್ಬೇಕು ಕೆ್ದ ಮಾತಾಡ ಒಳ್ಳ ಲೆ
ಏನು ಕಲ್ಮನ್ ಇ
ಹಂಗ ಆಗೇತ್ರಿ ಅಂದ್ರ ನಾವು ಒಳ್ಳೆವರ ಆಗಿರ ಬಾರ ನೋಡ್ರಿ ಈಗ
ಒಳ್ಳೆಯವರಿಗೆ ಜಗತ್ತಿಲ್ಲ ನೀ
ಹ ಇಲ್ ಇಲ್ರಿ ಅಂದ್ರ ಈಗ ಎಲ್ರಿೀ ಮನ್ ನೋಡ್ರಿ ಅನ್ನ ಮಲ ಇದಕ್ ನಿಂತಲ್ರಿ ಎಲೆಕ್ಷನ್ ಅವ್ನಿಗೆಲ್ಲಿ ಹಾರಿತೀ ಯಾರೊಬ್ಬರು ಹ
ಒಳ್ಳೆ ಹೋಗ್ ಜಗತ್ತು ಎಲ್ಲತ್ತ ಹೇಳಾಕತನಲ್ಲ
ಹಾ ಹ ಒಳ್ಳೆಯವ್ರಗ್ ಏನಿಲ್ಲ ಈಗ ಕೆಟ್ಟವರ್ಗ ಇದ್ರಿಿನ ಈಗ ಒಬ್ಬ ಈಗ ಏನ್ರ ಒಂದ ಎರಡ್ ಮಡ್ರ ಮಾಡಿ ಎರಡಪ್ಗೆಸ್ ಮಾಡಿ ಅಂದ್ರ ಅವನಿಗೆ ಏನ್ರ ಐತ್ರಿ ತೋರಿ ನೀನ್ ಆಸಿ ಮಂತಾರ ಅವನಿಗೆ ಹ ತೋರಿ ನೀವು ಹಮ್ಮಂದ ಐತಾರ ಅವಿ ಈಗ ಒಳ್ಳೆ ಅವ ಸೋಷಲ್ ವರ್ಕರ್ ಇಐತ್ತ ಅನ್ವ
ಹ್ಮ್
ಆ ಸೋಷಿಯಲ್ ವರ್ಕರ್ಗೆ ಯಾರ ಒಬ್ರು ಹೆಲ್ಪಿಂಗ್ ಹೆಲ್ಪಿಂಗ್ ನೆಚರ್ ಅನ್ನೋದ ಇರಲ್ಲ ಅವ್ರಿಗೆ
ಹೌದ್ರ
ಈಗ ಮೊನ್ನೆ ಒಂದು ಇದು ಮಾಡಿದೀ ಹಾ ಜನ್ರಿೀ ಇಷ್ಟ ಆಗ್ಬೇಕ್ರಿ ಈ ಮನಿ ಕುಮಾರ್ನ ನೋಡ್ರಿ ಇಲ್ ಅಲ್ಲಿ ಮುಕ್ಕು ಎಲ್ಲಾರ ಹೋರಾಟ ಮಾಡ್ತಾರೆ ಬಿಡದಿ ಸಮಂಧ ಅಲ್ಲಿ ಕುಮಾರಸ್ವಾಮಿ ಒಬ್ಬನ ಹೋಗಿದ್ರಲ್ಲಿ
ಮುಗಿದ್ದಲ್ಲ
ಅದು ಹೌದ ಹೆಮ್ಮೆ ಒಂದು್ ಚಲೋದತ್ತ ಅವ್ರತರ ಪರವಾಗಿ ಕೈ ಕೈ ಎತ್ತಿತ್ತ ನಾವು ಒ್ ಚಲೋ ಮಾಡ್ಸೀ
ಹೌದ್ರಿ ಅವ ಯಾವಾಗಾದೂ ಬರಂತ
ರೈತರಿರಿಗೆ ಸಂಕಷ್ಟಕ್ಕೆ ಬೆಲ ಯಾವ್ ಕೊಡ್ತಾವ ನನಿಗೆ ಪ್ರತಿಬರ ಸಿಗ್ತತಿ ರೈತ ಪನಗೆ ಸಿಕ್ಕೇ ಸಿಗೆ ಹ
ಒಂದ್ ಹೌದ್ರ ಒಂದ್ ದಿನ ಎಲ್ಲೂ ಒಂದ್ ದಿನ ಸಿಗತ್ತ
ಹ ಸಿಗದಿದ್ದಲ್ರಿ ಅದು ಆಯ್ತ ನ್ರೀ ಅದೇ ಅದ ಎಲ್ಲಿ ಹೋಗಲ್ರಿ ಅದ ಎಲ್ಲಿ ಅಂದ್ರುನು ಇಲ್ಲೇ ನಮ್ ಕರ್ನಾಟಕ ಸಿೀಗತೆವನ್ ಏನ್ರರಿ ಕಡಿಮೆ ಇಐತೆೇನೆೀ ಕುಮಾರಸ್ವಾಮಿಗೆ ಇವತ್ರ ಇದ್ದ್ರ ಪಲ ಇವತ್ರ ಎ್ದ್ರಗ ಸೊದು ಇವತ್ತು ರೈತರಿಬಂಧ ಏನ್ ಸಾಲ ಸುಟ್ಟ ಮಾಡ ಅಂದ್ರ ಮುಂದಿ ದೇವ್ರು ಒೇದ್ ಒೆ ಒಳ್ಳೆ ಒಳ್ಳೆ ಫಲ ಕೊಡ್ತ ದೇವರನಿಕಿನ ಕರ್ಮ ಅನ್ನೋದ ಕರ್ಮ ಅನ್ನೋದು ಬಾಳ್ ಕೆಟ್ಿ ಈ ಕರ್ಮದಾಗ ಕರ್ಮ ಅಂತಾರೆ ಏರಿ ಯಾರು ಗೂಡಲ್ರಿ ಯ ಬಿಡಾರ ಇದ್ದ್ರೀ ಯ ಏನು ಇಲ್ ಇಲ್ರಿ ಏನ್ರಿ ಏ ಈಗ ಒಬ್ಬ ಒಂದ ಏನ್ ತಪ್ಪಣ ಅಂದ್ರಳ ಹೌದುೌದು ಈಗ ಒಂದ್ ಎರ ತಪ್ಪು ಮಳೆ ಒಂದೊಳಗೆ ಹಾಬ್ರಲ್ ನೀ ದುಡ್ ನೀನ್ ಬರ್ದಕ ಇರ್ಬೇಕ ನಾ ನಾ ಕರ್ಮದಂತಿದ್ರೆ ಕರ್ಮ ಹೇಳದ ಅಂತ
ಹೌದ್ರೀ ದುಡ್ಡದು ನೀನ್ನಂತಸ್ಗೋಣ ಏನ್ ಮಾಡ್ಲತೇನನೆ ಂಟಾ ನಿನ್ನಂತಲ್ಲಿದ್ರೆ ನಿನಗಿರ್ತತಿ ನನ್ ಏನ್ ಮಾಡೋದಂತದ
ಪಾಪ ಮಾಡಿ ಈ ನಡೀಪ ಅಂತದು ಹಂಗ ಹಿಂಗ ಒಟ್ಟೆ ಮ ಅದ ಕರ್ಮಕ್ಕೆ ಪಾಪ ಏನ ಗೊತ್ತರಲ್ರ ಅದಕ್ಕೆ ಪಾಪ ಮಡಿ ಪುಣ್ಯ ಮಾಡನ ಗೊತ್ತ ತ್ತಲ ನೀ ಏನ್ ಮಾಡಿದ್ದದಕ್ಕೆಲ್ಲ ಅದು ಅದಂತರು ಬಾರಿ ಅಲ್ರರಿ ಅದು ಚಲೋ ಅದ ಅಮರುದ್ ಇನ್ನೊಂದು ಈ ಗೋ ಹತ್ಯೆ ಮತ್ತೆ ಒಂದು ನಡೆದತ್ತಲ್ರರಿ ಗೋಹತ್ಯೆ ಈ ಗೋ ಹತ್ಯೆ ಒಂದ ಬಂದ್ ಮಾಡಲ್ ನೋಡ್ರಿ ಹೌದ ಈಗ ಅದು ಬಂದ್ ಅ ಅಂದ್ರ ಹಂಡ್ರೆಡ್ ಪರ್ಸೆಂಟ್ ನಮ್ ಬಾವೇಕದ ಅಂತಾರಲ್ರಿ ಈ ಮೊಹರಮ್ಮ ಒಂದ ಆಗ್ಲಿ ಅದ ಹಂಗಾಗಿ ಹಿಂದೂ ಹಾ ಅದ ಈಗ ಹಿಂದೂ ಮುಸ್ಲಿಮ್ ಕೂಡಿ ಅದನ್ನ ಬಂದ್ ಮಾಡಿದ್ರ ಹೆಂಗಗೈತರಿ ಈಗ ಮುಸ್ಲಿಮರ್ ಕೊಡಲ್ಲನ್ರಿ ಅಲ್ಲಿ ಕೂಡಲ್ರಿ ಅಲ್ಲಿ ನಮ ಹಿಂದೂಗಳು ಹಾ ಹಿಂದೂಗಳು ಮೋಹರಂ ಮಕ್ಕಳ ಕೂಡ ಮಾಡ್ತಾರಲ್ರಿ ಅಂದ್ರೆ ಮುಸ್ಲಿಮ ಯಾಕ ಇದ ಕೂಡ ಪ್ರತಿಭಟನೆ ಯಾಕ್ ಮಾಡಲ್ರರಿ ಈಗ
ಮಾಡಂಗಿಲ್ರ ಅವ್ರೀ ಅವರು ನಮ್ಮ ಕಾರ್ಯಕ್ರಮಳ ಊಟ ಭಾಗವಹಿಸಂಗಿಲ್ರ ಅವರು
ಹಾ ಅಂದ್ರ ಹಿಂದೂಗಳ ಜಾಗೃತರ ಆಗ್ಬೇಕಂದಂಗ ಆಯ್ತ್ರಿ ಈಗ
ಹೌದ್ರಿ ಮತ್
ಜಾಗೃತರ ಆಗುದಕಣ ಮೊದಲ ಅಂದ್ರು ಅವರು ನಮ ಹಿಂದು ಗೊತ್ತತ್ರಿ ಇ ಎಲ್ಲಾ ನಮ್ಮ ಭಾರತೀಯದಾರಂದು ಸ್ಪಷ್ಟ ಕಲ್ಪನೆ ಆಗಬಟ್ಟ್ರಿಂದ.
ಈಗ ಏನ್ ಕಲ್ಮಾನ್ ಬಾಳ ಇದು ಅದಾವರೀ
ಹಾ ರೀ ಅ್ರ ಹಿಂದ ಮುಸ್ಲಿಮ ಬ ನ ಬರ ಎಲ್ರರಿ ಮೋದ್ಲಿನ್ ಅವರು ಮುಸ್ಲಿಂ ಮೊದಲು ಮುಸ್ಲಿಮ ಅವ್ರು ಐಪಿ ಜೆ ಅಬ್ದುಲ್ ಕಲಾಂ ಆಗಿರ್ರೋದು ಎಂತೆಂತ ಮೊಹ ಶಮ್ಮಿ ಮೊಮ್ಮದ ಅಜರುದ್ದೀನ್ ಅವರು ನಮ್ ಇಂಡಿಯಾ ಸಂ ಬಂದ್ ಎಷ್ಟ ಇದು ಮಾಡ್ತಾರ್ರ ಏನ್ ಹೋರಾಟ ಮಾಡ್ತಾರ ಅವ್ರು
ಹೌದ್ ಹೋಗದ್ಬ ಬಿಡ್ರಿ ಮತ್ತೇಏನ್ ಮಾಡಕ್ ಬರತ್
ಹಾ ಇಡ್ಲಿ ರಿ